ನಮಸ್ಕಾರ ಹೇಳಿ
ಹೇಗಿದ್ದೀರಾ
ಚೆನ್ನಾಗಿದ್ದೀವಿ ನೀವು
ನಾವು ಚೆನ್ನಾಗಿದ್ದೀವಿ.
ತುಂಬಾ ದಿನಗಳಾಯ್ತು ನಿಮ್ ಜೊತೆ ಮಾತಾಡಿ
ತಿಂದ್ರಾ
ತಿಂದ್ವಿ ನೀವು
ನಾನು ಕೂಡ ತಿಂದೆ
ಏನ್ ತಿಂದ್ರಿ
ಬೆಳಿಗ್ಗೆ ಮನೆಯಲ್ಲಿ ಚಿತ್ರನ್ನ ಮಾಡಿದ್ರು
ಹೌದಾ
ನೀವ್ ಏನ್ ತಿಂದ್ರಿ
ನಾವು ಕೂಡ ಅದೇ ಚಿತ್ರನ್ನ ತಿಂತಿದ್ದವಿ
ನೀವ್ ಏನ್ ತಿಂದ್ರಿ ಹೌದಾ
ನಾವು ಚಿತ್ರಾನ್ನ ನಮ್ಮ ಮಾತು ನಿಮಗೆ ಕೇಳಿಸ್ತಿದಿಯಾ
ಹಾ ಕೇಳ್ಸ್ತೀದೆ ಕೇಳ್ಸ್ತೀದೆ ನಮ್ ನಿಮಿಗೆ
ತಿದ್ದೀರಾ
ನಾವು ಇದ್ದೀವಿ ನೀವ್ ಇದ್ದೀರಾ
ನಾವು ಇದ್ದೀವಿ
ನನ್ನ ಮಾತು ನಿಮ್ಗೆ ಕೇಳಿಸ್ತಾ ಇದಿಯ
ಹಾ ಕೇಳಸುತ್ತಿದೆ ನಿಮಗೆ
ಹಾಂ ನನಗೆ ಈ ಇವಾಗ ತುಂಬ ಇಂಪಾಗಿ ಕೇಲ್ಸುತಿದ್ದೆ
ಹೌದಾ ನಿಮ್ಮ ಮಾತು ಕೂಡ ನನಗೆ ಯಾವುದೇ ಅಡಚಣೆ ಅಲ್ಲರೆ ಸೊಗಸಾಗಿ ಕೇಳುತ್ತಿದೆ
ಅಂ ಧನ್ಯವಾದಗಳು ತಿಳಿಸಿದ್ದಕ್ಕೆ ಧನ್ಯವಾದಗಳು
ನಿಮ್ಮ ಪ್ರೀತಿ ನಮ್ಮ ಮೇಲೆ ಈಗೆ ಇರಲಿ
ಸದಾ ಹೀಗೆ ಇರುತ್ತದೆ
ನಾವು ನಿಮ್ಮ ಜೊತೆ ಶಾಲಾ ದಿನಗಳು ಕಲಿತದ್ದು ನೆನಪಿದಿಯಾ
ಹೌದು ಸೊಗಸಾದ ದಿನಗಳು ಅವೆಲ್ಲ ಮರೆಯಲಾಗದ ದಿನಗಳು.
ನನಗೂ ತುಂಬಾ ಮರೆಯಲಾಗದ ನೆನಪುಗಳು ಕಾಡುತ್ತಿವೆ.
ಶಾಲೆಯಲ್ಲಿ ತುಂಬಾ ತುಂಟಾಟ ಮಾಡಿದ್ದು.
ಹೌದು ಹೌದು
ಎಲ್ಲವೂ ತುಂಬಾ ಸವಿ ನೆನಪುಗಳು ಅವೆಲ್ಲ.
ಇವಾಗಲೂ ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ತುಂಬಾ ನೀರು ಬರುತ್ತೆ. ಆ ಶಾಲಾ ದಿನಗಳ ಎಷ್ಟೋ ಚೆನ್ನಾಗಿದ್ವು ಈಗಿನ ಜೀವನ. ನೋಡ್ತಾ ಇದ್ರೆ ಇನ್ನು ನಾವು ಮತ್ತೆ ಮಕ್ಕಳಾಗಬಿಡೋಣ ಅನ್ನಿಸುತ್ತೆ.
ಹೌದು ಒಂದೊಂದು್ ಬಾರಿ ಮತ್ತೆ ನಾವು ಇನ್ನೊಂದ್ ಬಾರಿ ಶಾಲೆಗೆ ಸೇರ್ಬಿಟ್ಟು ಅಲ್ಲಿ ಶಾಲೆಗೆ ಹೋಗೋಣ ಅನ್ನಿಸುತ್ತೆ.
ನನಗೂ ಯಾವಾಗ್ಲೂ ಒಬ್ಬ ಹುಡಗ ಶಾಲೆ. ಹೋಗ್ತಾ ಇರೋದು ನೋಡಿದ್ರೆ ನನ್ಗೆ ನಾನೇ ಹೋಗ್ತಿದೀನೇನೋ ಅನ್ನಿಸುತ್ತೆ.
ಹೌದು
ಅವ್ರಗೇನು ಗೊತ್ತಾಗಲ್ಲ ಪಾಪ ಅರಿಯ್ಯದ ವಯಸ್ಸು.
ಆದ್ರೆ ಈಗಿನ ಶಾಲಾ ಮಕ್ಕಳಿಗೆ ಏನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಬಿಡಿ
ಹೌದು ಈಗಿನ ಶಾಲಾ ಮಕ್ಕಳು ತುಂಬ ಚೂಟಿ ಬುದ್ಧಿವಂತರು ಮುಂದುವರೆದಿದ್ದಾರೆ ಬುದ್ಧಿವಂತರು ಸಹ
ಹೌದು
ನಮಗೆ ಅವಾಗ ಮಗ್ಗಿ ಪುಸ್ತಕ ಅಂಕ ಪುಸ್ತಕವೆಲ್ಲ ನಾವು ಕಲ್ತಿದ್ದೀವಲ್ಲಾ ಕಲಿಯೋದಕ್ಕೆ ಎಷ್ಟು ವರ್ಷಗಳೇ ತಗೊಂಡೆವು
ಹೌದು
ಅಬ್ಬಾ ಇವಾಗಿನ ಮಕ್ಕಳು ಬಿಡಿ ಎಲ್ಲ ಆಂಗ್ಲ ಮಯಾನ
ಹೌದು ಎಲ್ಲಾ ಸಾಮಾಜಿಕ ಜಾಲತಾಣ.
ಹೌದು ಆದದರಿಂದ ನಮಗೆ ತುಂಬಾ ಕಷ್ಟ ಆಗುತ್ತಿದೆ ಈಗಿನ.
ನಾ ನಾವು ಚಿಕ್ಕಂದೇನಿದ್ದಾಗ ನಾವು ಮೈದಾನದಲ್ಲಿ ಆಟ ಆಡುತ್ತಿದ್ದೇವು ಆದರೆ ಈಗಿನ ಮಕ್ಕಳೆಲ್ಲ ಮೊಬೈಲಲ್ಲಿ. ಆಟಗಳು ಆಡ್ಕೊಂಡಿರ್ತಾರೆ.
ಹೌದು ಹೌದು ಅದು ಕೇಳಿ ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಏನ್ ಈ ತರ ಆಗೋಯ್ತು ಈಗಿನ ವಿದ್ಯಾರ್ಥಿಗಳು ಮಕ್ಕಳು ಯಾಕೆ ಈ ತರ ಹಾಳಾಗ್ತಾ ಇದ್ದಾರೆ. ಅಂತಾ ಬೇಸರ ಕೂಡ ವ್ಯಕ್ತಪಡಿಸಿದ್ದೇನೆ ನಾನು ತುಂಬಾ ಸಾಮಾಯದಲ್ಲೂ ಕೂಡ ಎಲ್ಲರಿಗೂ ಹೇಳ್ತಾ ಇರ್ತೀನಿ ನಾನು ಅವಾಗ ಜಾಸ್ತಿ ಕೊಡ್ಬೇಡಿ ಅಂತಾ.
ಹೌದು ಹೌದು
ಅದ್ರ ಏನು ಮಾಡಕ್ಕ ಆಗಲ್ಲ ಕ್ಷಣಿಕ ಖುಷಿಗೋಸ್ಕರ ನಾವ್ ಮುಂದೆ ಜೀವನದಲ್ಲಿ ಅವ್ರಿಗೆ ತುಂಬಾ.
ಹಾಳು ಮಾಡುತ್ತಿದ್ದೇವೆ ಅಂತ ಪೋಷಕರಿಗೆ ಪಾಲಕರಿಗೆ ಇನ್ನುೂ ಗೊತ್ತಿಲ್ಲ
ಮೆದುಳು ಆ ಮೊಬೈಲಿಗೆ ಅವಲಂಬಿತ ಆಗ್ಬಿಡುತ್ತೆ
ನಾವು ಅದನ್ನೇ ಹೇಳ್ತಿರೋದು ಹೌದು ನೀವ್ ಹೇಳದು ನೂರಕ್ಕೆ ನೂರು ಸತ್ಯ ಆದರೆ ಏನು ಮಾಡೋಕ್ಕಾಗಲ್ಲ ಜೀವನ ಬಂದಂತೆ ಸಾಗುವುದಲ್ಲವೇ ಜೀವನ
ಹೌದೌದು
ನೀವು ಹೌದು ನಿಮ್ಮಲ್ಲಿ ಏನೋ ಒಂದು ಕೇಳೋಣ ಅನ್ಕೊಂಡೆ ಕೇಳಬಹುದಾ
ಹೌದು ಕೇಳಿ ಇದು ಅದರಲ್ಲೆನು ಸಂಕೋಚ ಪಡಬೇಡಿ ನೀವು ಏನು ಬೇಕಾದರೂ ಕೇಳ್ಬೋದು
ಏನು ಇಲ್ಲ ನಾನು ನೀವು ಶಾಲೆ ದಿನಗಳಲ್ಲಿ ಕಳೆದ ಕ್ಷಣಗಳು ನ ನೆನಪ ಬಂತು ಅದರಲ್ಲಿ ನಿಮಗೆ ಒಂದು ಪ್ರೀತಿ ಇತ್ತಲ್ಲವೇ
ಅದ
ದಯಮಾಡಿ ಅದನ್ನು ಮತ್ತೆ ಮರುಳು ಕೇಳಿಸಿದರೆ ನಿಮಗೂ ಸ್ವಲ್ಪ ಮನಸ್ಸು ಹಗುರವೆನಿಸುತ್ತದೆ ಅಂತ ನನ್ನ ಭಾವನೆ
ಆಗಿನ ದಿನಗಳೇ ತುಂಬಾ ಖುಷಿ ದಿನಗಳು ಅವೆೆಲ್ಲ
ಹೌದಾ
ನಾನು ಒಂದು ಹುಡುಗಿಯನ್ನು ಪ್ರೀತಿ ಮಾಡುತ್ತಿದ್ದೆ
ಹೌದಾ ಅದು ನನಗೆ ಗೊತ್ತಿದೆ ಆದ್ರೆ ಅದು ಮುಂದೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸ್ವಲ್ಪ ಹೇಳುವೀರಾ
ನಾವು ದಿನಲುೂ ಶಾಲೆಗೆ ಹೋಗುತ್ತಿದ್ವಾ
ಹಾ ಹೌದು
ಹೋಗಿ ಒಬ್ಬ್ರನ್ನೊಬ್ಬರು ನೋಡಿಕೊಳ್ಳುವುದು ನ ನಗಾಡಿಕೊಳ್ಳುವುದು ಮಾತ್ರ ಮತನಾಡುಕೊಳ್ಳುವುದು
ಅದು ಮೊದ್ಲು ಶುರುವಾಗಿ ದ್ದು ಹೇಗೆ ಅಂತ ಅವರಲ್ಲಿ ಯಾವ ಗುಣ ನೋಡಿ ನೀವು ಇಷ್ಟಪಟ್ರಿ
ಅವರು ತುಂಬಾ ಒಳ್ಳೆ ಒಳ್ಳೆ ಅವರು
ಹೌದಾ
ತುಂಬಾ ಸಹಾಯ ಮಾಡ್ತಿದ್ರು ನೋಡಲು ತುಂಬಾ ನೋಡಲು ತುಂಬಾ ಚೆನ್ನಾಗಿದ್ರು ಕೂಡ
ಹ್ಮ್
ತುಂಬಾ ಒಳ್ಳೆಯ ವ್ಯಕ್ತಿ ಅವರು
ಅದು ನಮಗೆ ಗೊತ್ತು ಆದ್ರೆ ನಿಮ್ದು ಪ್ರೀತಿ ಹೇಗೆ ಶುರುವಾಯ್ತ ಅಂತ ಗೊತ್ತಿಲ್ಲ
ಒಂದು ದಿನ ಶಾಲೆಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ
ಹೌದಾ
ನಾನು ಅಂದು ಬೆಳಗಿನ ಉಪಹಾರ ತಿಂದು ಬಂದಿರಲಿಲ್ಲ
ಹೌದ
ಹಾ ಅಂದು ಪ್ರಾರರ್ತನೆಯಲ್ಲಿ ನಿಂತಿರ್ಬೇಕಾದ್ರೆ ಬಿಸಿಲು ತುಂಬಾ ಬಿಸಿಲು ಜಾಸ್ತಿ ಅಂದು
ಹ್ಮ್
ನನ್ನ ತಲೆ ತಿರುಗಿ ನಾನು ಅಲ್ಲೇೆ ನೆಲಕ್ಕೆ ಬಿದ್ದುಬಿಟ್ಟೆ
ಅಯ್ಯು ಶಿವನೇ
ಆಗ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರು ತು ಶಾಲೆಯ ಪ್ರಾಧ್ಯಾಪಕರು ಬಂದು ನಾನು ರೂಮಿಗೆ ಪ್ರಾಂಶುಪಾಲರು ರೂಮಗೆ ಕರ್ಕೊಂಡು ಹೋದ್ರು
ಮುಂದೆನಾಯ್ತು
ಪಂಶುಪಾಲರ ರೂಮ್ ಕರ್ಕೊಂಡುೋಗಿ ಆಗ ನಾನು ಹೇಳಿದೆಲ್ಲ ನಾನು ಇಷ್ಟ ಪಟ್ಟ ಹುಡುಗಿ ಇದ್ದಳು ಅಂತ
ಹಾ ಹೇಳಿದ್ರಿ
ಅವರು ಅವರು ಪಾಪ ತನ್ನ ತಿಂಡಿ ತಿಂಡಿ ಪೆಟ್ಟಿಗೆ ಡಬ್ಬಿ
ಹೂ
ತಿಂಡಿ ಡಬ್ಬಿಯನ್ನು ತಂದು ನನಗೆ ಕೊಟ್ಟು
ಹೌದಾ
ಹೌದು
ತುಂಬಾ ಖುಷಿ ಆಗುತ್ತೆ ಇದ್ ನೋಡಿದ್ರೆ ಅವರ ಸಹಾಯ ಸಹಾಯ ಮಾಡುವ ಗುಣ ನೋಡಿ ನೀವು ತುಂಬ ಇಷ್ಟಪಟ್ರ
ಹೌದು ತುಂಬಾ ಇಷ್ಟ ಆಯ್ತು ಅದೊಂದು
ಅದೇ ಅಲ್ವಾ ಯಾರು ಏನು ಪರ ಗುರ್ತು ಪರಿಚಯ ಇಲ್ದವರಿಗೂ ಸಹಾಯ ಮಾಡೋ ಅಂತ ಒಳ್ಳೆ ಗುಣ ನಿಮ್ಗೆ ಸಂಗಾತಿಯಾಗಿ ಬಂದರೆ ಎಷ್ಟು ಖುಷಿಯಾಗಿರುತ್ತದೆ ಅಂತ ನೀವು ಭಾವಿಸಿದ್ರಿ ಅನಿಸುತ್ತೆ ನನಗೆ
ಹೌದು ಅಂದು ತುಂಬಾ ಖುಷಿ ಆಯ್ತು ಹಾಗೆಯೇ ತುಂಬಾ ಇಷ್ಟ ಕೂಡ ಆಯ್ತು
ನೋಡುಲು ತುಂಬಾ ಸುಂದರಮಯವಾಗಿದ್ದಾಳಾ
ಹೌದೌದು
ಹೌದಾ ಒಳ್ಳೇದು ಒಳ್ಳೇದು ಅದ್ರಿಂದ ನೀವು ಹೇಗೆ ದೂರವಾದ್ರಿ.
ನಮ್ಮ ವಿಷಯ ಅವ್ರ ಅಣ್ಣನಿಗೆ ತಿಳಿದ್ ಬಿಡ್ತು.
ಅಂದ್ರೆ ನೀವು ಅವರಿಗೆ ನಿಮ್ಮ ಪ್ರೀತಿಯನ್ನು ಸಂತಾಪ ಮಾಡಿದ್ರ ಸೊ ನಿಮ್ಮ ಪ್ರೀತಿಯನ್ನು ಅವ್ರ. ಹೇಳಿದ್ರಾ ನೀವು.
ಹೌದು ಹೇಳಿದ್ವಿ ಅವ್ರು ಕೂಡ ಅವ್ರು ಕೂಡ ಒಪ್ಕೊಂಡಿದ್ರು. ಬಟ್ ಚೊ ಆದ್ರೆ ಏನ್ ಮಾಡಣ.
ಆದ್ರೆ ಮುಂದೇನಾಯಿತು.
ಅವರ ಅಣ್ಣನಿಗೆ ನಮ್ಮ ವಿಚಾರ ತಿಳಿದು. ಅವರಣ್ಣ ಅವರಿಗೆ ಇದು ತಪ್ಪಮ್ಮ.
ಅದು ಹರೆಯದ ವಯಸ್ಸಿನಲ್ಲಿ ಆದ ಪ್ರೀತಿ ಪ್ರೀತಿಯೇ ಅಲ್ಲ ಅಂತ ಒಬ್ಬ ವಿಜ್ಞಾನಿ ಹೇಳ್ತಾರೆ.
ಹೌದೌದು ಅದು ನಿಜಾನೇ ನಮಗೂ ಕೂಡ ಆಥರನೆ ಅನುಸ್ತು ಈ
ಅರಿಯದ ವಯಸ್ಸಿನಲ್ಲಿ ಆಗುವ ಪ್ರೀತಿಯೇ ಪರಿಶುದ್ಧವಾದ ಪ್ರೀತಿ ಅಂತ ಕೂಡ ಹೇಳ್ತಾರೆ.
ಹೌದ ಹೌದು
ಅವರಿಂದ ನಾವು ಏನನ್ನು ನಾವು. ಕೇಳುವುದಿಲ್ಲ ಏನನ್ನು ನಾವು ಅವರಿಂದ ನಾವು ಏನು ಇದು ಮಾಡುವುದಿಲ್ಲ. ಬಯಸುವುದಿಲ್ಲ.
ಹೌದು
ಏನನ್ನೂ ಬಯಸದ ಪ್ರೀತಿಯೇ ನಿಜವಾದ ಪ್ರೀತಿ ನನ್ನ ಪ್ರಕಾರ.
ಹೌ ನಿಜ ಅದು ಇದು ಖಂಡಿತ ನೂರಕ್ಕೆ ನೂರು ಶ ಶೇಕಡ ನೂರು. ಸತ್ಯವಾದ ಮಾತು ಹೇಳಿದ್ರಿ.
ಹೌದು ತುಂಬಾ ಸಂತೋಷವಾಯ್ತು ನಿಮ್ಮ ಪ್ರೀತಿಯ ಬಗ್ಗೆ ಕೇಳಿ.
ಅಂದಿನಿಂದ ಅಂದಿನಿಂದ ಮತ್ತೆ ನಾವು ಅವ್ರನು ಯಾವತ್ತೂ ಭೇಟಿ ಆಗ್ಲಿಲ್ಲ.
ಅವ್ರು ಎಲ್ಲೇ ಇರಲಿ ಹೇಗೆ ಇರಲಿ ಚೆನ್ನಾಗಿರ್ಲಿ ಅಂತ ನೀವು ಬಿಟ್ಬಿಟ್ರ.
ಹೌದೌದು
ತುಂಬಾ ಸಂತೋಷ. ಹೀಗೆ ಜೀವನದಲ್ಲಿ ಚೆನ್ನಾಗಿರಿ. ಖುಷ ಖುಷಿಯಾಗಿ.
ಎಲ್ಲಿದ್ರು ಅವ್ರು ಖುಷಿಯಾಗಿದ್ರೆ ಸಾಕು ಅಂತ.
ಹ ಅದೇ ನಮಗೂ ಅದೇ ಆಸೆ ಅಲ್ವಾ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ನಮಗ ಸಿಕ್ ಸಿಕ್ಕಿಲ್ಲ ಅಂದ ತಕ್ಷಣ ಅವ್ರನ್ನ ಹೇಗೆ ದ್ವೇಷಿಸಲಿ.
ಹೌದ ಹೌದು.
ತುಂಬಾ ಮನಸ್ಸಿಂದ ಪ್ರೀತಿಸಿದ ಹೃದಯ ಅದು.
ಮತ್ತೆ ದ್ವೇಷಿಸಲಾಗೋದಿಲ್ಲ.
ದ್ವೇಷಿಸಲಾಗೋದಿಲ್ಲ ನಮಗೆ. ಪ್ರೀತಿಸಲು ಅವಕಾಶ ಇತ್ತೆ ಹೊರತು ದ್ವೇಷಿಸಲು ಅಲ್ಲ. ಅಲ್ಲದೆೇ. ಹೌದು ನೀವು ನಿಮ್ಮ ಪ್ರೀತಿಯ ಬಗ್ಗೆ ಹೇಳಿದ್ದಕ್ಕಾಗಿ ನನಗೆ. ತುಂಬಾ ಖುಷಿ ಆಯ್ತು ನಿಮ್ಮ್ ಪ್ರೀತಿ ಕೇಳಿಸ್ಕೊಂಡು.
ನನಗೂ ಕೂಡ ನಿಮ್ಮ ಜೊತೆ ಮಾತನಾಡಿದ್ದು ತುಂಬ ಖುಷಿ ಆಯಿತು.
ಹ ನಾಳ
ಮತ್ತೆ ಸಿಗೋಣ ಯವಾಗಾದ್ರೂ.
ನಮಸ್ಕರ ಸಿಗೋಣ.
ಹಾಂ ನಮಸ್ಕರ ಧನ್ಯವಾದಗಳು.
ಧನ್ಯವಾದಗಳು.